ಹಲೋ
ಹಾ ಇವರೋಜ್ ಅವ್ರೆ ನಮಸ್ತೆ
ಹಾ ನಮಸ್ತೆ ದರ್ಶನ ಅವ್ರೆ ಹೇಗಿದ್ದೀರಾ
ಹ್ಮ ಚೆನ್ನಾಗಿದ್ದೀನೀ ನೀವು
ಹಾ ಚೆನ್ನಾಗಿದ್ದೀವು ನೋಡಿ ನಿಮ್ಮ ಆಶೀರ್ವಾದ
ಹೇ ಯಾವಾಗೂ ಇರುತ್ತೆ ಏನ್ ಮಾಡ್ತಿದ್ದೀರಾ
ಏನಿಲ್ಲ ನೋಡಿ ಹಂಗೆ ಹೊಲಕ್ಕ ಹೋಗಿದ್ದೆ ಆ ಕೆಲಸ ಎಲ್ಲ ಮುಸ್ಕ ಕೊಂಡು ಬಂದಿದ್ದೀನಿ ನೋಡಿ
ಏನ್ ಕೆಲ್ಸ
ನಾ ಒಂದ್ ಸ್ವಲ್ಪ ಕಳೆತೆಗಿತಿದ್ರು ನಮ್ಮ ಅಮ್ಮ ಮತ್ತ ನಮ್ಮಪ್ಪ ನಮ್ಮ ತಮ್ಮ ರಂಟೆ ಹೊಡಿತ್ತಿದ್ರು
ಹಾ
ಮತ್ತೆ ನಾನು ಗೊಬ್ಬರ ಮತ್ತೆ ಅದು ಏನು ಹುಲ್ಲು ಇತ್ತಲ್ಲಾ ಕಳೆ ತೆಗೆದಿದ್ದು
ಹಾ ಹಾ
ಹ ಅದನ್ನ ಎತ್ತಹಾಕಿ ಮತ್ತೆ ಗೊಬ್ಬರ ಹಾಕ್ದೆ ನಾನು ಒಬ್ನೇ ಹಾ ಒಬ್ಬನೆ
ಬಾ ಬಾ ಭಾರಿ ಕಟ್ಟಿದೀರಾ ಹಂಗಾರೆ
ಏನ್ ಮಾಡೋದು ಬಿಡ್ರಿ
ಹ್ಮ್ ಯಾಕೆ ತುಂಬಾ ಕಷ್ಟ ಇದಿಯಾ
ಏ ಅಂದ್ರೆ ಆತರ ಏನ ಇರ್ಲಿಲ್ಲ ಒಟ್ಟನಲ್ಲಿ ಹಾಕ್ ನನಿಗೆ ಗೊಬ್ಬ್ರ ಹಾಕೋದು ಅಂದ್ರೆ ತುಂಬಾ ಇಷ್ಟ ಅ ಇನ್ನೊಂದು ತೀರಾ ಬಗ್ಗಿ ಹಾಕ್ತಾರಲ್ಲ
ಹ್ಮ್
ಹ ಅದಾದ್ರೆ ಕುತ್ಕಿಗೆ ಬಂದ್ಬಿಡತ್ತ ಅದ
ಅಂದ್ರೆ ಈ ಬಡ್ಡಿ ಗಿಡದು
ಹ ಬಡ್ಡಿ ಗಿಡದು ಸಿ ತೀರಾ ಬಾಗ್ಗಿ ಹಾಕ್ ವಲ್ಲ ಹ ಅದು ಮಾತ್ರ ಬಲು ಹಿಂಸೆ ಅನಿಸುತ್ತೆ ಅದು
ಹ್ಮ್ ಹೌದ ಅಂದ್ರೆ ಮೈಕೈ ನೋವು ಎಲ್ಲಾ
ಅದೇ ಮೈಕೈ ನೋಗಿಂತ ಬೆನ್ನು ನೋಯ್ತಲ್ಲ ಹಾ ಈಯಾಪ್ಪ ಹೇಳ್ಬಾರ್ದ್ದ ಬೆನ್ನೋವಿಂದ ಮತ್ತೆ
ಹ ಕೆಳಕ್ ಬಗ್ಬೇಕು ಎತ್ತಬೇಕು ಮತ್ತೆ ಬಗ್ಗಿ ಇಡ್ಕೋಬೇಕು ಅಂತ ಬಾಳ ಇರುತ್ತದ್ದೆ
ಹಾ ಭಾಳ ಇದಯಾಗಬಿಡುತ್ತೆ ಹೆವಿ ಹೆವಿ ಡ ಕೆಲ್ಸ ಆಗಿಬಿಡುತ್ತೆ ಅದು
ಹೆವಿ ಅಲ್ಲ ತುಂಬಾ ಹೆವಿನೆ ಆಯ್ತು ಅದು
ಹ್ಮ್ ಇವತ್ ಮಾಡಿ ಬಂದಿದ್ನಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಬಗ್ಗು ಬಗ್ಗಿ ಗೊಬ್ಬರ ಹಾಕಿ ಬಂದಿದ್ದು ಅಷ್ಟೆ
ಹೌದಾ ಅಲ್ಲ ನಿಮ್ಮ ಮತ್ತೆ ನಿಮ್ ನಿಮ್ ತಮ್ಮಂದ್ರು ಯಾರು ಇಲ್ವಾ
ಯಾರಿಲ್ಲ ಓ ಒ ನಮ್ಮ ತಮ್ಮ ಇನ್ನೊಬ್ಬನ ಬೆಂಗಳೂರಲ್ಲಿ ಇದ್ದಾನೆ
ಹಾ ಏನ್ ಕೆಲಸ ಮಾಡ್ತಿದಾರೆ ಅವ್ರು ಅಲ್ಲಿ
ಅವನು ಅಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದಾನೆ
ಹಾಸ್ಪೆಟಲ್ ಅಲ್ಲಿ ಹಾಸ್ಪೆಟಲ್ ಏನ್ ಕೆಲಸ
ಅದೇ ನರ್ಸಿಂಗ್ ಹೋಮು ಹಾಸ್ಪಿಟ್ಲಲ್ಲಿ
ನರ್ಸಿಂಗ್ ಹೋಂ
ಹ್ಮ್ ಅವನಿಗೆ ಇಪ್ಪತ್ತೈದುದಿನ ಕೊಡ್ತಾರೆ
ಇಪತ್ತುಐದು ದಿನ ಅಷ್ಟೇ
ಹ್ಮ್ ಅಷ್ಟೇ
ನೀವು ಹೋಗಕ್ಲ್ವಾ
ನಾವು ಬರಬೇಕಿತ್ತು ಒಂದು ಸ್ವಲ್ಪ ಇಲ್ಲೇ ಹೊಲದ ಕೆಲಸ ಇದೆಯಲ್ಲ
ಹ್ಮ
ಏನ್ ಬಿಡ್ರಿ ಅಲ್ಲೇ ಬಂದ್ ಮಾಡೋ ಕೆಲ್ಸನ ಎರ್ಲ್ಲೇ ಮಾಡ್ತಾ ಇದ್ದೀನ ಅಷ್ಟೇ ಏನು ವ್ಯತ್ಯಾಸನ ಇಲ್ಲ
ಆದ್ರೆ ಇಲ್ಲಂದ್ರೆ ಶಾಲಲ್ರಿ ಬರ್ತ ಮನ್ರೆ
ಹ್ಮ್ ಅಲ್ಲೂ ಬರ್ಬೇಕಕ್ ಬರ್ತತಿ ಇಲ್ಲೂ ಬರ್ತತಿ ಅದು ಈ ಅದಾದ್ರೆ ನಮ ಓನ್ ಕೆಲ್ಸ ಆಗತ್ತೆ ಇದು ಮನೆ ಕೆಲ್ಸ ಆಗತ್ತೆ ಅಷ್ಟೆ
ಹ ಏನ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ನಾವವು ಅಮೌಂಟ್
ಹಾ ಅಮೌಂಟ್ ಇದ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಊಟದ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋಹುದು ಅಷ್ಟೇ ನಾವು ಏ ಹಂಗನಿಲ್ಲ ಇನ್ನೊಂದ ಏನಂದ್ರೆ ಖರ್ಚಿಗೆ ಒಂದೊಂದು ಕೊಡ್ತಾರೆ ಆವಾಗವಾಗ ಎರಡ್ ನೂರು ಮುನ್ನೂರು ಅಂತ ಕೊಡ್ತಾರೆ ಅಷ್ಟೇ ಏನೇನ್ ಮಾಡ್ಬೇಕಾಗತಿ ಇನ್ನು ನಾವಿನ್ನ ಹೊರಗಡ ಎಲ್ಲೂ ಹೋಗಲ್ಲ
ಹ್ಮ
ಹಬ್ಬಬ್ಬ ತಿನ್ಬೇಕ ಅನ್ಸಿದ್ರೆ ಒಂದು ಒಂದು ಪ್ಲೇಟ್ ಬಿರಿಯಾನಿ ಇಲ್ಲ ಎವರೇಜ್ ತಿಂದ್ ದ ಬಂದ್ಬಿಡ್ತೀವಿ ಅಷ್ಟೇ ಎಲ್ಲೇ ಹೋಗ ನಡಗ್ಲಿ
ಹ್ಮ ಚೆಡಿಗ್ ಹೋಗ್ಬರ್ತೇ
ಹಾಂ ಸಿಟಿಗೆ ಹೋಗಿ ತಿಂದ್ ದ ಬಂದುಬಡ್ತೇ
ಯಾಕೆ ನಿಮ್ಮೂರರು ಮಾಡಲ್ಲ
ಪೇ ಇಲ್ಲ ನಮ್ಮ ಊರಲ್ಲಿ ಎಲ್ಲಿ ಮಾಡ್ತಾರೆ ಹೆಗರಿಸರಿಸ ಅಷ್ಟೇ ಮಾಡ್ತಾರೆ ಅದು ಬಿಟ್ರರೆ ಬಿರಿಯಾನಿ ಮಾಡಲ್ಲ ಇನ್ನು ಒಬ್ರು ಮಾಡ್ತಿದ್ರಪ್ಪ ಮುಂಚೆ ನಮ್ಮ ದೊಡ್ಡಮ್ಮ
ಹ್ಮ್
ಹಾಂ ಅವರು ಏನು ಅಂತಾರಲ್ಲ ಅದು ಸ್ವೀಟ್ ಬ ಬೋಂಡ ಏನು ಅಂತಾರಲ್ಲ ಹ ಬೋೊಂಡಾ ಆ ಕನ್ನಡದಲ್ಲಿ ಏನಂತಾರೆ ಗೋಡೋಣೆ ಅಂತಾರ
ಬೋಣ ಅಂದ್ರೆ ಸ್ಟ್ ಇರುತ್ತಲ್ಲ ಅದೆಲ್ಲಾ
ಹಾ ಅದೇ ಅದೇ
ನಮ್ಮೂಊರ್ ಕಡೆಲ್ಲನ್ ಬೋಂಡ ಅಂತಾರೆ ಆದ್ರೆ ಕನ್ನಡದಲ್ಲಿ ಆ ಏನ ಬಕ ಅಂತ
ಅ ನನಗೂ ಗೊತ್ತಿಲ್ಲ ಅದಕ್ಕಕ್ಕೆ ಹ ಸ್ವೀಟ್ ಬೋೊಂಡ ಆದ್ರೆ ಬೋೊಂಡ ಅಂತಾನೇ ನಾವವು ಜಾಸ್ತಿ ಎಲ್ಲಾ ಇದು ಮಾಡೋದಲ್ಲ ಹಂಗಾಗಿ ಅದು ಈಗೇನು ಗೊತ್ತಾಗಲ್ಲ ಅಷ್ಟೇ ಹ ನಮ್ಮ್ ಊರಲ್ಲ ಅಷ್ಟೇ ಎಲ್ಲಾ ಕಡೆನುೂ ಅಷ್ಟೇ ಅದ್ ನೆನಪಾಗಲ್ಲ ಅಷ್ಟೇ ಮ ಬೋಂಡಾನೆ ಎಂತ ಅನ್ಸುತ್ತೆ ಅನ್ಸೆ ಬಜ್ಜಿ ಏೋ ಅಂತಾರಪ್ಪಾ ಬಜ್ಜಿ ಎಲ್ಲ ಬೋಂಡಾನೆ ಎಂತ ಅರ್ತ
ಬೇಟ ಮಾಡಣ ಸರಿ
ಸ್ವೀಟ್ ಮಾಡೋಟಾ ಹ ಅವರು ಮಾಡ ಹತಾರೆ ಅಪ್ಪ ಅಂತ ಟೇಸ್ಟ್ ಇಡ್ತೇತೆ ಗೊತ್ತಾ
ಹೆಂಗ ಗತ್ತದ
ಅಂದ್ರೆ ಒಂದು ಒಂದ್ ಪ್ಲೇಟ್ ಅಂದ್ರೆ ಇಪ್ಪತ್ ರೂಪಾಯಿ ಇಲ್ಲ ಮೂವತ್ ರೂಪಾಯಿ ಇರುತ್ತೆ ಒಂದ್ ಪ್ಲೇಟಗೆ ಒಂದ್ ಎಂಟು ಇಲ್ಲಾ ಹತ್ತು ಕೊಡ್
ನಾಲ್ ಕಡೆ ಇಲ್ವಾಡು ಎಂಟು ಅಂದ್ರೆ ಬೋಂಡಾನೆ ಕಡೆ
ಹಾಂ ಬರೀ ಬೋಂಡಾನೆ ಹತ್ತು ಇಲ್ಲ ಮೂವತ್ತು ರೂಪಾಯನೂ ಇರ್ಬೋದು
ಮೂವತ್ಪಾಯ ಹತ್ತು ಕೊಡ್ತಾರ
ಹಾ
ಹಾ ನಾರ್ಮಲ್ ಆಗಿರುತ್ತೆ ನಮ್ಮ ಕೈ ಮುಷ್ಟಿ ಎಷ್ಟ.
ಕೈ ಮುಷ್ಟಿ ಎಷ್ಟ ಸಿಗತ್ತಾ.
ಕೈ ಮುಷ್ಟಿಯಷ್ಟು ಮುಷ್ಟಿಗಿಂತ ಒಂದ ಎರಡು. ಮುಷ್ಟಿ ಇರುತ್ತಲ್ಲ ಅದ್ರಗ ಎರಡು.
ಅಷ್ಟ ಇರುತ್ತಾ. ಮತ್ತೆ ಮಾಡ್ತಿರಾ ಹಂಗಾದ್ರೆ ದಿನ ನೀವು ಮನೇಲಿ ಮಾಡ್ಕೊಂಡ ತಿಂತೀರಾ ಹಂಗಾದ್ರೆ ಯಾವಗಾದ್ರೂ.
ಏ ಇಲ್ಲ ಇಲ್ಲ ಮನೆಯಲ್ಲಿ ಒನ್ ಟೈಮು ಒ ಒನ್ ಟೈಮ್ ಅಂದ್ರೆ. ಹಬ್ಬ ಇದ್ದಾಗ.
ಹ ಮಾಡ ಮಾಡ್ಬೇಕ ಅನ್ಸ್ದಾಗ ಮಾತ್ರ ಮಾಡ್ತಾರ ನಮ್ಮಮ್ಮ ಮತ್ತೆ ಇನ್ನೊಂದು ಯಾವ್ದು ಮಾಡಕ್ ಹೋಗಲ್ಲ. ಇವಾಗೆಲ್ಲ ಕೆಲಸ ಎಲ್ಲ ಮುಗಿಲಿ ಬೇಕಿದರು ನೋಡ ಏನೋ ಶಾವಿಗೆ
ದಿನ
ಹ ಎ ದಿನ ಅಲ್ಲ ಒಂದ ಒಂದು ಇವಾಗ ಎಲ್ಲ ಮುಗ್ದಿದೆ ಕೆಲ್ಸ ಎಲ್ಲಾ ಮುಗಿತೈತಿ ಇವಾಗ ಒಂದ್ ಒಂದ್ ಎರಡ್ ಮೂರ್ ದಿನದಾಗ ಎಲ್ಲಾ ಕೆಲ್ಸ ಮುಗಿತತಿ.
ಹಾ
ಅಷ್ಟೊಂದೇನ್ ಕೆಲ್ಸ ಇರಲ್ಲ ಇವಾಗ ನೋಡು ನಮ್ಮ ತಮ್ಮ ಏನಾದ್ರು ಮಾಡಿ ಒಂದ ಏನು ಇದೇನಂತಾರಲ್ಲ ಕಡುಬು ಕಡುಬು ಏನೋ ಅಂತಾರಲ್ಲ
ನಿಮ್ಮ ವಾಯ್ಸ್ ಯಾಕೋ ಬ್ರೇಕ್ ಬರ್ತಿದೆ ಯಾಕೋ .
ಇವಾಗ.
ಹಾ ಬರ್ತಿದೆ ಸ್ಲೋ ಬರ್ತಿದೆ ಅಷ್ಟೇ.
ಇವಾಗ್ ಹೇಳಿ ಹೇಳಿ ಬರ್ತಿ
ಹಂಗಾಗಿ ಅದನ್ನೇ ಮಾಡ್ಕೊ ತಿನ್ನೋದು ಇವಾಗ ನೋಡಿ ಇವಾಗ ಕಡ್ಸ್ ಬಿಡ್ತಾನ ನಮ್ ಮಾವನ ನಮ್ಮ ತಮ್ಮ ಇವಾಗ.
ಏನಂತ.
ಹ ಕಡುಬು ಮಾಡ ಅಂತೇಳಿ.
ಕಡಬು ಅಂತ ಅಂದ್ರೆ ಏನ.
ಇದು ಹೋಳಿಗೆ .
ಹೋಳಿಗೆಯಾನ ಕ್ರರೆಟ್ ಆಗಿ ಯಾವ್ದ್ ಏನು
ನನಗ ಅಷ್ಟು ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲೋ ಕೇಳ್ದಂಗ ಇತ್ತು ಅದಕ್ಕೆ ಅದನ್ನ ಹೇಳ್ದೆ.
ಎಲ್ ಕೇಳಿದ್ವಿ ಕಡಬು ಹೋಳಿಗೆ ಅಂತಾ.
ಎಲ್ಲೋ ಕೇಳಿದ್ ನಮ್ರ ನಾನು ಇದು ಗಣೇಶ್ ಗಣೇಶ ಚತುರ್ಥಿ ಅವಾಗ್ ಮಾಡ್ತಾರಲ್ಲ. ಕಡಬು .
ಗಣೇಶ ಹಾ ಗಣೇಶ ಹಬ್ಬ ಫೇಮಸ್ ಅದು.
ಹಾ ಅದೇ ಮತ್ತ ಅದನ್ನೇ ಅವಾಗಿಂದ ಎಲ್ಲೋ ಕೇಳ್ದಂಗ ಇತ್ತು ಹಂಗಾಗಿ ಅದನ್ನೇ ಹೇಳ್ದ.
ಇಲ್ಲ ನಾನು ಕೇಳಿದಿನಿ ಕಡಬು ಅಂತ ಆದ್ರೆ ಕರೆಕ್ಟಗ ಅದು ಇಮೇಜ್ ಗೊತ್ತಿಲ್ಲ.
ಹಾ ಹಾ ಹಾ ಹ. ಮತ್ತೆ ಊಟ ಎಲ್ಲ ಮಾಡಿದರಾ.
ಹಿ ಹೋಗಿದತ್ತ್ರ ಮಾಡಿದ್ದೆ.
ಹ್ಮ್ ಏನಿತ್ತು. ಅಣ್ಣ ಸಾಹುಕಾರು ಥೂ ಬಲು ಬೇಸರನಪ್ಪ
ಪಾಟಕಿ ಅನ್ಸರಲ್ಲ
ಹಬಾರ್ದು ಅದೇ ಮದೆ ಬೆಳಿಗ್ಗೆ ದ್ದಿದ್ದು ಭೆಂಡಿಕಾಯಿ ಪಲ್ಲ್ಲ ಭೆಂಡಿಕಾಯಿ ಪಲ್ ಖಾಲ ಗಿತ್ತು
ಹಾ
ಆಲೂಗಡ್ಡೆ ಸಾಂಬಾರು ಅನ್ನ ಸಾಂಬಾರು ಅಷ್ಟೇ ಆಲೂಗಡ್ಡೆ ಸಾಂಬಾರು
ಯಾಕೆಏೋ ತಿದ್ ಬಿಟಿ ರಣಿಂಗ್ ಒಬ್ರೆ
ಏ ಇಲ್ಲ ಇಲ್ಲ ಬೆಳಗ್ಗೆ ನಮ್ಮಪ್ಪ ತಿಂದಿರ್ಲಿಲ್ಲ
ಹಾ
ಹಂಗಾಗಿ ಅವ್ರೇ ತಿಂದು ಹೋಗ್ಬಿಟ್ರೆ ಅನ್ಸುತ್ತೆ
ಎಲ್ಲವು
ಹ ಅಂದರೆ ನಿನ್ನೆ ರಾತ್ರಿಯಿಂದಾಗ ಏನೂ ತಿಂದಿಲ್ಲ ಮರೆಯ
ಯಾರ ನೀವು ಒಬ್ರು ತಿಂದಿರ್ಲ್ವ ನೀವು ತಿಂದಿರ್ಲ್ವಾ
ಏ ನಾನಲ್ಲ ನಮ್ಮ್ ಅಪ್ಪ ಅವರು ತಿಂದಿರ್ಲಿಲ್ಲ
ಯಾಕೆ ಜಗಳ ಆಗಿತ್ತಾ
ಆಯ್ ಜಗಳ ಅಂತಲ್ಲ ನಮ್ಮಮ್ಮ ನಾನ್ ನಿನ್ನೆ ಅವತ್ ಹೇಳಿದ್ನನೆ ನಿನ್ನ ಹೇಳಿದ್ನಲ್ಲಾ ಅದು ಏನ ಸೌತೆಕಾಯಿ ಸಾಂಬಾರು ಮಾಡ್ಬಿಟ್ಟಿದ್ರು ತಿನ್ನಕ ಆಗ್ಲಿಲ್ಲ ಹಂಗಾಗಿ ನನ್ ಮುಂದೆ ಈ ತರ ಮಾಡಿದ್ರೆ ಹೆಂಗುನ್ನೋ ನ ತಿನ್ನೋಕೆ ಆ ಹಾಗಲ್ಲ ಅಂತೇಳಿ ಹಿಂಗ್ ಬೈಕೊಂಡ್ ನನಗೆ ಮನ್ಸ ಮನ್ಸಲ್ಲಿ ಹಂಗೆ ಹೋಗ್ಬಿಟ್ರು ಹೊಲಕ್ಕ
ಯ ನೀ ನಿ ನಿವಗ್ ಬೈಕ್ಂಟ
ಯ್ ನಮಗಲ್ಲ ಅಂದ್ರೆ ನಾವ್ ಅಪ್ಪಾನಿ ಹಂಗೆ ಮನ್ಸ ಮನ್ಸಲ್ಲೇ ಬೈಕ್ ಒೋಂಗೆ ಹೋಗ್ಬಿಟ್ರು ಒಂದೆ
ಹ್ಮ ಹ ಬೇಗ ಸರಿ ಊಟ ಮಾಡಿಲ್ಲ ನಿವ ಅಪ್ಪರು
ಹ್ಮ್ ಮಾಡಿರ್ತಾರೆ ನನಗೆ ಅಷ್ಟೊಂದು ನ ಏನೋ ಒಂದು ಗೆಸ್ಲ್ಲಿ ಹೇಳ್ಬೋದ ಅಷ್ಟೆ ಹ ಮಾಡಿದರೂ ಮಾಡ್ಬೋದು ಇಲ್ಲಾಂದರೆೆ ಇಲ್ಲ ಇತ್ತೀಚೆಗೆ ಹೆಸರಿಾಗಿ ಊಟ ಮಾಡ್ತಾಯ ಇಲ್ಲ ಇವರು
ಯಾರ ನೀ ಹಪರ
ಹಾ ಬೆಳಿಗ್ಗೆ ಒಂದ್ ಟೈಮ್ ಊಟ ಮಾಡಿದ್ರೆ ರಾತ್ರಿ ಒಂದ್ ಟೈಮ್ ಮಾಡ್ತಾರ ಮಧ್ಯಾಹ್ನ ಮಾಡೋದೇ ಇಲ್ಲ ಯಾ ಮಾಡ್ತಿ ಏನೋ ಗೊತ್ತಿಲ್ಲಪ್ಪಾ ಅದು ಅಂದರೆ ಅವರು ಬರ್ರ ಏನದ ಚಾನ್ ಟೀ ಅಂತಾನೇ ಕುಡಿತಾರಪ್ಪ ಅವರು
ಈನ್ ಕುಡಿತಾರೆ ಜಾಸ್ತಿ
ಜಾಸ್ತಿ ಹ್ಞೂ ಟೀ ಟೀ ಎಲ್ಲ ಚಹಾ ಕುಡಿತಾರೆ
ಅತ್ಯಾ
ಮತ್ತೆ ಏನ್ಂತ
ಏಯ್ ಚಾ ಅಂದ್ರೆ ನಾರ್ಮಲ್ ಮಾಡ್ತೀವಲ್ಲ ದೊಡ್ಡ ಟೀ ಏನು ಅಂತಾರಲ್ಲ ಟೀ
ಟೀ ಕಾಫಿ
ಹಾ ಕಾಫಿ ಸರಿ ಸರಿ ಸರಿ ಕಾಫಿ ಟೀ ಬೇರೆ ಬೇರೆ ಅದು ಟೀ ಎಲ್ಲ
ಕಾಫಿ ಬೇರೆ ಟೀ ಬೇರೆ
ಅದೇ ಅದೇ ಅದನ್ ಹೇಳಕ್ ಹೋಗ್ಬಂದೆ ಅದು ನಾನ್ ಚಾ ಅಂತೀವಲ್ಲಾ ನಮ್ ನಮ ಸೈಡ್ ಎಲ್ಲ ಚಾ ಅಂತಾರಪ್ಪ ನಿಮ್ ಸೈಡ್ ಏ ಅಂತಾರೆಏನ ಗೊತ್ತಿಲ್ಲದು
ಅಲ್ಲ ಈ ಚಾ ಅಂದ್ರೆ ಕಾಫಿ ನಾ ಟೀ ನ ಹೇಳ
ಎಏ ಟಿ ಅವ ಮ್ರ ಹಾ
ಏ ಪಡ
ಕಾಫಿ ಅಂದ್ರೆ ಅದು ಕಾಫಿ ಪೌಡರ್ ಬರುತ್ತೆ ಅದೊಂದು ಸ್ವಲ್ಪ ಬೇರೆ ಟೈಪ್ ಇರುತ್ತೆ ಒಂದು ಯಾಕಂದ್ರೆ ಕಾಫಿನೇ ಕೆಲವೊಂದು ರಿಚ್ ಪರ್ಸನ್ಸ್ ಎಲ್ಲ ಅವ್ರೇ ಕುಡಿಯೋದು ಜಾಸ್ತಿ
ಹಓ ಮತ್ತೆ ಪೂರ್ರ್ಸ
ಚಾನೆ ಕೊಟ್ಟಿದ್ದರು ಐದ ರೂಪಗುವ
ಹರ್ ಪಸಂ ಚಾ ಹಾೀ
ಹ ಏನದು
ಪಿ
ಕಾಫಿ ಏ್ ಅಲ್ಲೋ ಅವರೇ ನೀನ್ ನನಗೆ ಕನ್ಫ್ಯೂಸ್ ಮಾಡ್ತಿಯಯಲ್ಲ ಸರಿ ಇತ್ತಗ
ಅಲ್ಲ ನೀವ್ ಕರೆಕ್ಟ್ಗಿ ಹೇಳ್ಬೇಕಕ್ತಾನೆ ನೀವ್ ಹೇಳಿದ್ರ ಇವಾಗ ಬಡವ್ರು ಯಾರು ಶ್ರೀಮಂತರಿ ಯಾರು ಏನ ಕುಡಿತಾರ ಅಂತ
ಹ ಹ ಸರಿ ಆಮೇಲೆ ಹೇಳ್ತಂತು
ನೀವೇನ್ ಕುಡಿತೀರಾ
ಆಮೇಲೆ ಹೇಳ್ತಿ ತಡಿಯ